ನಾ ನಮ್ಮಳೆ ಕಟಾ
ಹಂಗಿದ್ದಲ್ಲ ಮಾತಾಡ್ಬೇಡಲ್ಲೆ ಬೆ ಇವತ್ತ ಎಂತ ಕೆಲ್ಸನಾ ಕರೆಕ್ಟಾಗಿ ಮಾತಾಡ್ಮಾರ ಅದು ರೆಕಾರ್ಡ್ ಆಗುತ್ತೆ
ಹ್ಮ್
ಇದು ಇವತ್ತ ಎಂತ ಕೆಲ್ಸ
ಕೆಲ್ಸ ಅಂತ ಎಲ್ಲ ಮನೇಲಿ
ಮನ್ನಿಲ್ಲ
ಹಾ
ಇವತ್ ಯಾಕ ಪೈಂಟ್ ಹೋಗಿಲ್ಲ ಅಲ್ಲಿ ರೂಮ್ ಅದೆ ಅಂತ ಅಲ್ಲ
ಹಾ ರೂಂಪುಲ್ ಲಾಗೆ
ಇಲ್ಲ ಆದ್ರೆ ನಿಮ್ ಕೆಲ್ಸ ಇಲ್ಲ ಹಾ ಯವಾಗ ಎಂತ ಮಾಡ್ತೇನೆ
ಅಮ್ಮ ನ ಹ್ಮ
ನಾಳೆ ಅಂತ ಹೋಗೋಣ ಹ್ಮ್ ಕಂಪ್ಯೂಟರ್ ಕ್ಲಾಸ್
ಎಲ್ಲಿದ್ದಿ ಮನೆಲ್ಲ
ಇಲ್ಲಪ್ಪಾ
ಅದೇ
ಕೆಂಗೇರಿಲ್ಲಿ ಇದೀನಿ ಆ ಮೇಡಮ್ ಈಗಷ್ಟು ಹೋದ್ರು
ಹ್ಮ್ ಬಾರಿ ಅಬ್ಸರ್ವ್ ಮಾಡ್ತಿಯಲ್ಲ ಬಾರಿ ಅಬ್ಸರ್ವ್ ಮಾಡ್ತಿಯ ಅಂದೆ
ಹಾ ಅಬ್ಸರ್ಬ್ ಮಾಡಲೇಬೇಕು
ಹ್ಮ್
ಅಬ್ಸರ್ವ್ ಮಾಡೇ ಮಾಡ್ತೀ
ಹ್ಮ್ ಹ್ಮ್
ಹ್ಮ್ ಮತ್ತೆ
ಮತ್ತೆ ಏನಿಲ್ಲ
ಇವತ್ತು ಹೋದ್ರೆ ಮುಗಿತಾ
ಹ್ಮ್
ಆಮೇಲೆ
ಇವತ್ತು ಹೋದ್ರೆ ಮುಗಿತ್ ಎಕ್ಸಾಮ್
ಹಾ
ಆಮೇಲೆ ಬಾಳೆಹೊನ್ನೂರು ಹೋಗೋದಂತ ಇದ್ದೀನಿ
ಹಾ
ಇವತ್ತು ಕೊಪ್ಪೆ ಹಾರ್ಕದೆ ಮರೆ
ಹ್ಮ್
ಗೊತ್ತಿಯ ಮೇಲೆ
ಹಾ
ಯಾರದಾ
ಮಧ್ಯಾಹ್ನ ಒಂದು ಹಾ
ಕಷ್ಟನೇ ನನ್ ಸೊಂಡೆ ನೂಕಣ
ಮಧ್ಯಾಹ್ನದಿಂದ ಒಂದು ಎರಡು ಗಂಟೆಯಿಂದ ಐದು ಗಂಟೆ
ಹಾ
ಮಾಡುದು
ಎಷ್ಟು ಕೊಡ್ತಾರೆ
ಮುನೂರ್ ಐವತ್ತು
ಹ್ಮ್ ಹ್ಮ್ ಹ್ಮ್
ಹ್ಮ್
ಶೃಂಗೇರಿ ಹೋಗ್ತದೆೆ ಹಾಸ್ಪಿಟಲ್ಗೆ
ಆಕೆ
ಹಾ ಅಪ್ಪ ಕರ್ಕೊಂಡು ಹೋಗಿದ್ದೆ
ಎಷ್ಟು ಬರ್ತೀಯಾ
ಎಷ್ಟೊತ್ತಿಗೆ ಅಂತ ಗೊತ್ತ ಇಲ್ಲ ನೋಡ್ ಗಾಡಿ ಯಾರ ಗಾಡಿ ಯಾರ್ದಂತ ನೋಡಿ
ಬೇಗ ಬಂದ ಅ್ರನಾನು ಬರ್ತೀನಿ ಇವತ್ತು ನಾನು ಬರ್ತೀನಿ ದ ಮಾತ
ಜಸತಿ ಮುೋಗ
ಅಯ ಈಗ ಹೋಾದ್ರೆ ಒಂದ್ ಹತ್ತು ನಿಮಿಷತ್ ಮುಗತಲ್
ನೀ ಹೊತ್ತು ನಿಮಿಷಕ್ಕೋಸ್ಕರ ಶೃಂಗೇರಿಗೆ ಹೋಗಿದ್ದ
ಮತ್ತೆ ಎಂತ ಮನೇಲಿ ಇಟ್ಟೊಂಡೆ ಎಂತ ಮಾಡುದು
ಎಂತಾರ ಮಾಡ
ಹ ಇನ್ ಊಟ ಚೆನ್ನಾಗಿದೆ
ಹಾ
ಅಮ್ಮ ಅಮ್ಮಾ ಕೇಳ್ತಾ ಇದ್ರಾ ಗಊಟೆ ಚೆನ್ನಾಗಐತೆಂತ ನನ್
ಹಾ
ಹ ಬಸ್ ಸ್ಟ್ಯಾಂಡ್ ಅಂತ ಬುಕ್ ಮಾಡಿದ್ರ
ಹ
ಅಡ್ಜಸ್ಟ್ ಆದರ
ಬಟ್ಟೆ ಪ್ಯಾಕ
ಅದೇಂದ ಬಟ್ಟೆ ಸ್ಟ್ಯಾಂಡ್ ಅಂತ ಬುಕ್ ಮಾಡ್ಬೇಕತಿದ ಅಲ್ಲ
ಹ ಮಾಡೇಣ ನಿನ್ನೆ
ಅದೇನಾ ಅಂದ್ರ ಮೇಲೆ ಹೇಳ
ಹ್ಮ್ ಚೆನ್ನಾಗಿದ್ರೆ ಅನ ಇಲ್ಲಾಂದ ರಟಂದು
ಹಂಗ ಅದೇ ನೋಡಕ್ ಬರ್ತೀನಿ ಕೆಲ್ಸಕ್ ಹೋಗ್ಕ್ ಮಾರೆ ಒಂದ್ ಗಾಡಿ ತಂದ್ಬೇಕು
ಹ್ಮ್
ಗಾಡಿತಗನದ ಅದೆ ಇರೋದೀಗ
ಕೆಲ್ಸಕ್ ಹೋಗೊ
ಕೆಲ್ಸಕರ ಹೋಗ್ಬೋದು
ಹ್ಮ್
ಹ ನವೆಂಬರ್ ವರೆಗೆ
ಹ್ಮ್
ಆರೇಗ ಹೋಗದಾ
ಹ್ಮ್
ನವೆಂಬರ್ ಮೇಲೆ ಹಾ ಇದು ಮಿಷನ್ ರಿಪೇರಿ ಮೊ ಮೊಟ್ರು ಅದು ಇದು ರಿಪೇರಿ ಮಾಡ್ತಾರಲ್ಲ ಭಾವನೆ ಮಾಡ್ತಾರೆ ಹಾ ಅವ್ರ ಜೊತೆ ಹೋತಿನಿ
ಹ್ಮ್
ಅವರ್ ಜೊತೆ ಹೋಗಿ ಅಲ್ಲೇ ಕೆಲ್ಸ ಮಾಡ್ತ ಕಂಡು ಅಲ್ಲೇ ಇರ್ತೀನಿ ಕೂಪ್ಪ
ಎಲ್ಲಿ ಕೊಪ್ಪನಾ
ಕೊಪ್ಪ ಅ ಇದು ಆಸ್ಪತ್ರೆ ಹತ್ರ ಕೆಳಗ ರೋಡ್ ಹೋಗ್ಯದಲ್ಲ ಎನ್ ಆರ್ ಪುರ ರೋಡ್ ಅಲ್ಲೇ ಕೆಳಗೆ ಲೆಫ್ಟ್ ಅಲ್ಲಿ ಇದೆ
ನಾನು ಓಡಾಡ್ತಿರ್ತೀನಲ್ಲ ಕಾಣ್ಲ ಮತ್ತೆ ಅಂಗ್ಡಿ
ಅಲ್ಲೇ ಲೆಫ್ಟ್ ಅಲ್ಲಿ ಕಣ ಎಂತ ಅಂಗಡಿ ಹೆಸ್ರು ಅಂತ ಗೊತ್ತಿಲ್ಲ ಮ್ಮ ಮರ್ತ ಹೋಗ್ಯದ
ಹ್ಮ
ಅಲ್ಲಿ ಹೋಟ್ಲ್ ಎಲ್ಲ ಇದೆ ಅಲ್ಲ ಆ ಸರ್ ಆ ಯಏನ ಪುರ ಹೋಗುವ ಹತ್ರ ಹೋದ ತಕ್ಷಣ ಅಲ್ಲಿ ಮೇಲ್ಪಾಲಕ್ಕೆ ಒಳಗ ರುಟ್ ಉಂಟಲ್ಲ
ಹಾ
ಸರ್ಕಲ್ ಇಂದ ಹಿಂದೆ ಹಾಸ್ಪತ್ರೆಯಿಂದ ಮುಂದೆ
ನೀಗ ಎಲ್ಲಿ ಇದ್ದಿ ಸ್ಟ್ಯಾಂಡ್ ಅಲ್ಲ
ಈಗ ಸ್ಟ್ಯಾಂಡ್ ಅಲ್ಲ ಇದ್ದೀನಿ ಹೋಗಬೇಕು
ಯಾವಾಗ ಬರುತನ್ನ
ನಂಗಾರ ಹ ಅಂತ ಕಿರಿ ಕರಿ ಅಲ್ಲ
ಅದಕ್ಕೆ
ಅವಳು ಬರಿ ಕಿರಿಕಿರಿ ಮಾರಯ್ಯ
ಹಾ
ಮೆಸೇಜ್ ಮಾಡ್ಲ ಮೆಸೇಜ್ ಮಾಡ್ಲ ಅಂತ ಸಾಯ್ತಾಇರ್ತಾಳೆ
ಹ್ಮ ಹ ಹ್ಮ ಹ್ಮ
ಹಾ
ಯಾಕ ನೀ ರೆಪ್ಲೆ ಮಾಡ್ಬೇಕು
ನಂಗ್ ಪುರ್ಷತಿ ಇರೋದಿಲ್ಲ ಮಾರಾಯ್ ಸಾಯಲ್ ಲವ್
ನೀನ್ ಹೇಳ ಪುರ್ಸೊತಿಲ್ಲ ನಂಗೆ
ನಾನು ಅದನ್ನ ಹೇಳೋದೋ
ಹ್ಮ್
ಸುಮ್ನೆ ಮೆಸೇಜ್ ಮಾಡುತ್ತಣ್ಣ
ಹ್ಮ್
ಬೇರೆ ಯಾರಾರು ಹುಡ್ಗಿರ ಇದರು ಬಯ್ತಾಳೆ ಮೆಸೇಜ್ ಒಂದು ಮತ್ತ ಅದಕ್ಕೆ ಆ ಮೆಸೇಜಿಗೋಸ್ಕರ ಏನಕ್ಕೆ ಅಂತ
ಹ್ಮ್ ಹ್ಮ್ ಹೌದು
ಏನಂತೀಯಾ
ಹ್ಮ್ ಹೋಗ್ಬರ್ಲಾ ಕಂಪ್ಯೂಟರ್ ಕ್ಲಾಸಿಗೆ
ಎಲ್ಲಾ ಮುಗ್ದದ
ಹ ಮುಗ್ದವರಿಗೆ ಅವ್ರರಿಗೆ ಕಂಪ್ಯೂಟರ್ ಹೊತ್ತಕ್ ಬರಲ್ಲ ಮಾಂಗ ನನ್ ಮಕ್ಳ
ವಾಹ್
ಅವ್ರ್ದಲ್ಲ ಪ್ರಾಜೆಕ್ಟ್ ನಾನು ಮಾಡಿಕ ಕೊಟ್ಟಿದ್ದೀ ಸರಿ
ಹ್ಮ್
ಕಂಪ್ಯೂಟರ್ ಎಕ್ಸಾಮ್ ಎಂತ ಕಷ್ಟ ಇರ್ತದೆ ಎಂತ ಗೊತ್ತಿಲ್ಲ ಮ್ರ ಎಂತ ಓದ್ಲ ನೋಡ ಹಂಗೆ ಹೋಗದ್ತಾ ಇದ್ದೀ
ವಾ ಎಂತ ಕೇಳ್ತಾರೆ
ಸರ ಗೊತ್ತಿಲ್ಲ ಇನ್ ಹೋಗಿ ನೋಡ್ಬದು
ಹ್ಮ್ ಶಾರ್ಟ್ ಫಾರ್ಮ್ ಎಲ್ಲ ಕೇಳ್ತಾರೆ
ಅ ಕೆಲವೊಂದ ಎಲ್ಲ ನೆನ್ಪಿ ಇರ್ರೆ ಕೆಲವೊಂದು ನೆನ್ಪಿಲ್ಲ
ಹಾ
ಹೆಮ್ಮಿಂದ ಎಲ್ಲ ಪೈಂಕ ಮುಗೀತ
ಹ ಜಿಮ್ಮಿಂಡಾಗತ್ತೆ ಮುಗದೆ
ಇ
ಹ ಇವನ್ ಬೇಕಾರ ಅದೇ
ಯಾರದ
ಕೆಶವಣ ಬಿಲ್ಡಿಂಗ್
ಅವ್ರ್ದ ಹೊಡಕ್ ರೆಡಿ ಮಾಡತ್ ಆಗಿಲ್ಲ ಹಾ
ಮಳ ಅವ ಕಿರಿ ಕಿರಿನ್ ಸೀನಾನ
ಯರು
ಹಾರ್ಡ್ ವೇರ್ ಸಿನಾ
ಹಾ ದುಡ್ಡು ಕಿರಿ ಕೀರಿನಾ
ಹ್ಮ
ಹಾ ಹಂಗಿದ್ರೆ ಹೇಳ್ಬೋದು ಒಂಥರ ಮನ್ಸಕಣ ಅವರು
ಆ ಜಿಮ್ಮಿಂದೇ ಜಾಸ್ತಿ ಆಯ್ತ ಅಂತಿದ್ರಿ
ಯಾರು ಕೇಶವಣಾನ
ಹ್ಮ್ ಅದು ಅವರೇ ಕೊಡುದಲ್ಲ
ಹ ಹಂಗರ್ ಬ್ಯಾಡ ಅವ್ರದ್ದು ಅಡಿದ್ದೇ ಬೇಡ ನೀ
ಹ್ಮ್
ಅದು ಅವನ್ ಕೊಡುದಲ್ಲ
ಹ್ಮ್ ಹ್ಮ್ ಹ್ಮ ಕಸ
ಹಾ ಆಯಲ್ಲ
ಒಂಬತ್ತು ನಿಮಿಷ ಆಯ್ತು ನ
ಪ್ಪತ್ತು ನಿಮಿಷ ಆಯ್ ಇನ್ನಂದ್ ನಿಮಿಷ ಎಂತಪ ಯಕ ಅಂದಯ್ತು
ನ ದೌರಿ ಹೆಂಗ್ ಬರ್ತ್
ಅ ಆದ ರೆಕಾರ್ಡ್ ಅಲ್ಲ
ಹ್ಮ ಹಗೆ ಸುಮ್ನೆ ಇಟ್ರೆ
ನೈಟ್ರು ಹಂಗೆ ರೆಕಾರ್ಡ್ ಆಗಿರ್ತದೆ ಎಷ್ಟು ಯಾರು ಎಷ್ಟು ಮಾತಾಡಾರ ಅಂತ ಪರ್ಸೆಂಟೇಜ್ ತೋರಿಸತದೆ
ವಾ ನೀನ್ ಹೆಚ್ಚನೆೆ ಮಾಡಕ್
ಆ
ನೀನ್ ಎಷ್ಟ್ ಚೆನ್ನಾಗ ಮಾಡ್ಬೇಕು
ನಂದ ಆಯ್ತದೆ ಇದೆ ಲಾಸ್ಟ್ ಫೋನ್
ಎಷ್ಟ ಚೆನ್ನಗ ಆಯ್ತಾ
ಐದು ಜನಕ್ ಮಾಡಿನ್ ಅಷ್ಟರ್
ಸಾಕಾ
ಹ
ಹ್ಮ
ಹ
ಮತ್ತ್ ಮೂವತ್ ಜನ ಅಂತಿದೆ
ಹತ್ತು ನಿಮಿಷ ಆಯ್ತು ಇಡ್ತೀನಿ
ಹ್ಮ್